ಹಲೋ ಹಾ ಸರ್ ಊಟ ಆಯ್ತ್ರಾ ಅಲ್ಲ ಸಾರಿ ಕಾಫಿ
ಏ ಕಾಫಿ ಆಯ್ತಪ್ಪ ಊಟ ಇನ್ನೂ ಇಲ್ಲ ಲೇಟ್
ಮುನ್ನ ಲೇಟ್ ಸರ್ ಮತ್ತೆನ್ ಸರ್ ಆರಾಮು
ಹ್ಮ್ ಆರಾಮ ಅದೇ ಅವಾಗ್ಲ ಫೋನ್ ಮಾಡ್ದಾಗ ಹೊರ್ಗಡೆ ಹೋಗ್ ಇದೆ
ಹ್ಮ್ ಹ್ಮ್ ಈಗ್ ಬಂದ್ರಾಮನ ಈಗ್ ಬಂದ ಹೌದ್ರ ಮತ್ತೆನ್ ಸಾರ್ ಸಮಾಚಾರ ಎಲ್ಲ ಚೆನ್ನಾಗಿದಾರಾ ಮನೆ ಕಡೆ
ಓ ಎಲ್ಲಾ ಆರಾಮಾಗ ಅವ್ರಪ್ಪಾ ಸ್ಕೂಲ್ಗೆ ಹೋಗ್ತಾವ್ರೆ
ಮಾಸತ್ರ ಎಲ್ಲ ನಳೆ
ಹ್ಮ್ ಲಾಸ್ಟ್ ವೀಕ್ ಅಡ್ಮಿಷನ್. ಚೆನ್ನಾಯ್ತು ಇಪ್ಪತ್ತ ಎಂಟನೇ ತಾರೀಕಿಂದಾನೇ ಅವ್ರಿಗೆ.
ಜಮೀನ್ ಪರವಾಗಿಲ್ಲ ಜಮೀನ್ ಕಡೆ ಚೆನ್ನಾಗಿ. ರಾಜ ಜಮೀನುವು. ಎಲ್ಲ ಹಾಕಿದ್ದೀರಾಏನೇನ್ ಹಾಕಿದ್ದೀರಾ.
ಅದೇ. ಸ್ವಲ್ಪ ಕ್ಯಾಪ್ಸಿಕಮ್ಮಿ ಇದೆ
ಹಾ ಹೌದು.
ಕ್ಯಾಪ್ಸಿಕಮ್ ಸ್ವಲ್ಪ ಅದೇ ಗಿಡ್ಡೆ ಕೋಸ್ತು ಗಡ್ಡೆ ಕೋಸ್ತು ಅಂತೀವಿ. ನಮ್ಮ್ ಕಡೆ. ಬೆಲೆ ಕೋಸ ಅನ್ಬಹದು ನಿಮ್ ಕಡೆ. ಅದ್ ಸ್ವಲ್ಪ ಐತೆ ಆಮೇಲೆ ಶಮತ್ತ. ಹೂವ
ಹೌದೌದು ಶಾವಂತತ್ ದಿನ ಶಾವಂತ್ ಏ ದಿನ ಬಿಡ್ತೀರಾ.
ಇಲ್ಲ ಅದನ್ನ ವ್ ವ್ ಸ್ಟಾರ್ಟ್ ಆಗೋಕೆ ಒಂದ್ ತ್ರೀ ಮಂತ್ಸ್ ಆಗುತ್ತೆ ಇನ್ನು ಊಣಿ ಒಂದು ಹದನೈದು ದಿನ ಆಗಿದೆ ಹದನೈದು ದಿನ ಇಪ್ಪತ್ ದಿನ ಆಗಿದೆ. ವರಮಾಲಕ್ಷ್ಮಿ ಅಬ್ಬು ಅಕ್ಬಾರಬಹದು.
ಹೌದ ಏನು ಅದೇನು ಮೂ ತಿಂಗಳು ಬೇಡ. ಆರ್ ತಿಂಗಳು ಬೆಳೆ ನಾ ಅದು.
ಅದು ಹೂವು ಸ್ಟಾರ್ಟ್ ಆಗಕ್ಕೆ ತ್ರೀ ಮಂತ್ಸ್ ಆಗುತ್ತೆ ಅದು ಸ್ಟಾರ್ಟ್ ಆದ್ಮೇಲೆ ಒಂದ್ ತ್ರೀ ಮಂತ್ಸ್ ಇರುತ್ತೆ ಒಂದ್ ಆರು ತಿಂಗಳು ಬೆಳೆ.
ಅವಷ್ಟ ತಿಂದ ಬೇಡಣೇನು ಅದ ಏನ ಅದ ಏನ ಏನ ಹ ಈಗ ಹಂಗೆ ನೀವು ಕೊಯ್ ಮಾರಾಟ ಮಾಡ್ತೀ ಅಥವಾ ಏನ್ ಕೊಬಿಡ್ತೀ.
ಇಲ್ಲ ನಾವೇ ಕೊಯ್ದು ಮಾರ್ಕೆಟ್ಗ ಹಾಕ್ಬೇಕು
ತಿರ ಅವ್ರು ಯಾರ ಬಂದು್ಕೊಂಡೋಗಲ್ಲ.
ಅದೇನ್ ಗೊತ್ತಾ ರೇಟ್. ಇಟ್ಟಿದ್ರೆ ಅವ್ರೇ ಬಂದ್ಬಿಡ್ತಾರೆ ತೋಟಗಳತ್ರ. ತೊಟದ ಹತ್ರ ಬಂದ್ಬಿಟ್ಟು ಇಂ ಡೇಂಟ್ ಮಾಡ್ಕೊಂಡ್ ಬಿಡ್ತಾರೆ. ನಮ್ಗೆ ಹಾಕಿ ತ ಅಡ್ವಾನ್ಸ್ ಬೇಕಾದ್ರೆ ಕೊಡ್ತಾರೆ.
ಹಾ ಹಾ ಹ
ಆ ರೇಟ್ ಇಲ್ಲ ಅಂದ್ರೆ ನಾವೇ ಕೊಯ್ಕೊಂಡು ಅವ್ರತ್ರ ಹೋ
ನೀವೆ ಕೊಯ್ಬೇಕು ಒಟ್ನಾಗೆ ಅವ್ರಿಲ್ಲ ಅಂದ್ರೆ ಹ್ ಹ್ ಹ್ ಒಟ್ನಾಗ ರೇಟ್ ಇದ್ರ್ ಮಾತ್ರ ಬಂದ್ಬಿಡ್ತಾರ ಅಲ್ವರ ಹಲೋ. ಹಲೋ ಹಲೋ ಹಲೋ ಹಲೋ